ಹ ಬಂದು ನಮ್ಮ್ ಮನೆ ಹತ್ರ ಒಂದು ಬೆಕ್ ಬರುತ್ತೆ ಅದು ಅದು ಅದು ಯಾವ ಮನೆ ಬೇಕು ಅಲ್ಲ ಯಾರು ಸಾಕಕೊಂಡಿಲ್ಲ ಅದು ಅದು ಯಾವಾಗ್ಲೂ ನಮ್ಮ್ ಮನೆಗ್ ಬಂದಿ ಬೆಳಗ್ಗೆನ ಹಾಲು ಕುಡಿಯುತ್ತೆ ಸಂಜೆನ ಹಾಲ್ ಕುಡಿಯತ್ತೆ ಅದ ಬಂದಿಲ
ಇಷ್ಟ ಅಲ್ವಾ
ತುಂಬಾ ತುಂಬಾ ಇಷ್ಟ ಅದಕ್ಕೆ ನಾನು ಅದನ್ನ
ಅದನ್ನೇ ಮದ್ವೆ ಹಂಗ ಬಿಿಡ್ರಿ ಏನಿಲ್ಲ
ಏ ಅದು ಮನೆ ಒಳಗಡೆ ಬರಲ್ಲ ಅದಕ್ ತುಂಬಾ ಭಯ ಜನ ಅಂದ್ರೆ
ಹೌದು ನಾನ್ ನಿನ್ ತಂಗಿಕ ನಿನ್ ಮೇಲೆ ಎಲ್ಲಾ ಹಾ ದೂರ ಹೇಳ್ತಿದ್ದೆ
ಏಕೆ ನಾನ ನ್ ಮಾಡಿದ್ದೀನಿ
ಯವಾಗ ನನ್ಮಗ್ ಚಟ್ಟಾರ ಪಟ್ಟ ಾರ ಅಂತ ಇರ್ತೀರಲ್ಲ ಹ್ಮ್
ಹಂಗ ಹೌದಲಿ ಹೌದಲಿ
ಹ್ಮ್ ಕೇಳಸ್ ಸಂದಿಗಳಾ ಮಾತಾಡಿದ್ದು
ಓ ಆಚೆಹೋಗೆದೆ
ನಿ ಸೆವೆನ್ ಏಳ್ ಜನ ಇದ್ದಾರಲ್ಲ ನಿಮ್ಮ ಗಂಡಂದರು
ಅವ್ರು ಆಡುಗಾರಾರಲ್ಲಾ ಇವತ್ತು ಅವ್ರ್ದು ಹದ್ಮೂರ್ ವರ್ಷ ಕೆಲ್ಸದ ಅಲ್ಲಿ ಆದ್ ಮೂರು ವರ್ಷ ಷ ಆಯ್ತು ಅವರೆಲ್ಲ ಜೊತೆ ಗುಡಿ ಕೆಲಸ ಮಾಡಕ್ ಶುರು ಮಾಡಿ ಅ ಅವ ವಷ ಆಯ್ತು
ಹ್ಮ್ ಆಮೇಲೆ
ಅದಕ್ಕೆ ತುಂಬಾ ಆಡುಗಳನ್ನ ಬಿಟ್ಟಾರೆ ಮತ್ತೆ ಅಲ್ಲಿ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ ಆ ಈ ಈಗ ಬಂದು ಬೂಸಾನಲ್ಲಿದೆ ಇವ ಇತ್ತು ಕಾರ್ಯಕ್ರಮ ಅದಕ್ಕೆ ಅಕೆ ನಾನು ಹೋಗಿ ಅದಕ್ಕೆ ನಾು ನೋಡ್ ಅಂತ ಅಂದ್ರೆ ಆ ನನ್ ಐವತ್ ಸಾವಿರ ಬೇಕು ಒಂದೇ ಒಂದು ಟಿಕೆಟ್ಗೆ ಐವತ್ತು ಸಾವಿರ ಬೇಕು ಇಲ್ಲಿಂದ ನಾನು ಭೂಸಾನಿಗೆ ಹೋಗೋದಕ್ಕೆ ಆಹ ವಿಮಾನ ಟಿಕೆಟ್ ಎಲ್ಲ ಸರಿ ನನಗೆ ಒಂದುಲಕ್ಷ ಹತ್ತು ಹತ್ರತ್ರ ಆಗುತ್ತೆ ಅನ್ಕೊಳ್ಳಿ ಹಾ ವಿಮಾನದದ ಹೋಗೋದಕ್ಕೆ ಬರಕ್ಕೆೆ ಒಂದ್ ಲಕ್ಷ ಅನ್ಕೊಳ್ಳಿ ಹ ಅಲ್ಲಿ ನಾನು ಉಳ್ಕೋತೀನಿ ಅಂತ ಉಳ್ಕೊಂಡು ಆ ಊಟಕ್ಕೆ ಎಲ್ಲಾ ಸೇರಿ ನನ್ಗೆ ಹತ್ರತ್ರ ಮೂರ್ ಲಕ್ಷ ಬೇಕು ಆ
ಹೌದಾ ಹ್ಮ್
ತ್ತ ಮೂರ್ ಲಕ್ಷ್ಯ
ಹೌದು ಆಗಲ್ಲ ಅದಕ್ಕೆ ನೀವು ಇಲ್ಲೇ ಮೊಬೈಲ್ ಅಲ್ಲೇನೆ
ನೋಡ್ಕೋಬೋದು ಹೌದು ನಾನು ಅದನ್ನಾನೇ ನೋಡ್ತಾ ಇದ್ದೆ ಮತ್ತೆ ಅಲ್ಲಿ ಇಲ್ಲಿ ಸಿನಿಮಾ ಥಿಯೇಟರ್ ಗಳೆಲ್ಲ ಹಕ್ತಾರೆ ಅದಕ್ಕೆ ಹೋಗೋಣ ಅಂತ ಅಂದ ಆದ್ರೆ ಅದು ಎರಡ್ ಸಾವಿರ ರೂಪಾಯಿ ಮಾಡ್ಬಿಟ್ಟಿದ್ದಾರೆ ಯಾವತ್ತುೂ ಇಷ್ಟ ಇರ್ಲಿಲ್ಲ ಎಂಟುನೂರು ರೂಪಾಯಿ ಕೊಟ್ಬಿಟ್ಟೆಲ್ಲ ಹೋಗಿದ್ದೀನಿ ಎರಡು ಸಾವಿರ ರೂಪಾಯಿ ಮಾಡಿದ್ದಾರೆ ಈ ವರ್ಷ ಎಂದ ಅದು ಬೇರೆ ಅವ್ರ್ದು ಹದ್ಮೂರ್ ವರ್ಷದಲ್ವಾ ಇವತ್ತು ಡೇಟ್ ಬಂದುದು ಹ ಮೂೂರು ದಿನಾಂಕ ಅಲ್ವಾ ಅದಕ್ಕೆ ಎಲ್ಲ ತುಂಬ ಬಾ ರೇಟ್ ಹೆಚ್ಚಿಸ್ಬ ಬಿಟ್ಟಿದ್ದಾರೆ ನಾನನ್ ಏನ್ ಮಾಡ್ಲಿ ಎರಡ್ ಸಾವಿರ
ನೀವು ಕಡಿಮೆ ಇಲ್ಲಾ ಯಾವ್ದ ಸಿಗಲ್ವಾ ಅದು ಚಲ್ಲಿ
ಆದರೆ ಅದು ಇವತ್ತು ಸಿಗೋದಿಲ್ಲ ನ ನ ಅ ಇವತ್ತಂದು ರೆಕಾರ್ಡ್ ಮಾಡಿ ಮತ್ತೆ ಬಿಡ್ತಾರೆ ಅನ್ಕೊಳ್ಳಿ ಸಿನಿಮಾ ಥಿಯೇಟ್ರಲ್ಲಿ ಆಾಗ ಅದ ಎಂಟುನೂರುಾಯಿ ಪ್ಪಾಯಿ ಆ ತರ ಬಿಡ್ತಾರೆ ಇವತ್ ಹೋಗಿ ನೋಡ್ಬೇಕಂತ ಅಂದ್ರೆ ಎರಡ್ ಸರಪಾಯ ಕೊೂಡ್ಲ ದು
ಹ್ಮ್ ಹೌದು ದ
ಬೇರೆ ದಿನ ಇಲ್ಲ ಆದ್ರೆ ನಾನು ಹೋಗಿಲ್ಲ ಅನ್ಕೊಳ್ಳಿ ನನ್ನ ಹತ್ರ ಅಷ್ಟ ಇರ್ಲಿಲ್ಲ ಇದ್ದಿದ್ದಿದ್ರೆ ನಾನು ನಾನು ಮುಂಚೆ ಇರ್ತಾ ಇದ್ದೆ ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ಲ ಏ ಏನ ಅವ್ರ ಬೊಟ್ಟೆ ಹೊರ್ಸದ್ ನಾನು ಆ್ ತರ ಹೋಗ್ತಾ ಇದ್ದೀನಿ ನ ಅಗೆ ನನ್ನೊಡ ಕುತಡ ನೀ ಅದ ುಲ್ಲ ಉತ್ಕ ಹವ ಕೊಂಡು ಅವರುೂ ನನ್ ಗುಸ್ತಾ ಇತಾರೆ
ಹ್ಮ್ ಪಾಪ ಶುಭ ಏನಂತ ಕಕ್ ನೋ ನಾನನ್ ನ ಮತ್ತ ಹೇಳ್ಬಿಟ್ಟೆ
ಏನುೂ ಇಲ್ಲ ಪರವಾಗಿಲ್ಲ
ಕಾಮಿಡಿ ಮಾಡ್ತಾ ಇದತೆ ಅಷ್ಟೇ ಏನನು
ಹಗೆ ಎಲ್ಲಾರು ಆಸೆ ಮಾಡೇ ಮಾಡ್ತಾರಲ್ಲ ಮಾತಾಡವಾಗ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡಿ
ಹ್ಮ್ ಊಟ ಮಾಡಿದ್ರ ಬಜ್ಜಿ ಮಾಡ್ತಯಾರಂತೆ ಅಮ್ಮ
ಮಳೆ ಬರ್ತಿದ್ಯಾ ನ ಅಂದರೆ ಬಟ್ಟೆ ಹಾಕಿದ್ದೀನಿ ನಮ್ಮಮ್ಮ ನನ್ನ ಹಾಕ್ತಾರೆ ಇವಾಗ ಬಟ್ಟೆಗೆ
ಹ ಹಾ ಹಾ
ಬೆಳಗ್ಗೆಯಿಂದ ಆಗ್ ಬೇಕಾಗಿತ್ತು ಆದ್
ತನುಗ್ ಕಾಲ್ ಮಾಡಿದ್ದ
ಹ ಮಾಡಿದ್ದೆ ತನುಗೆ ಅದೇ ಅವಳಗಿನ್ನ ಹಾಗೆ ಇಲ್ವಂತೆ ಅದಕ್ಕೆ ನಾಳೆ ನೋಡೋಣ ಅಂತ ಅಂತ ಸುಮ್ಮ್ನೆ ಆಗಿದ್ದೀನಿ ನಿನ್ನಿನೇ ಅಲ್ವಾ ಹೌದು
ಹ್ಮ್ ಶುಭಂಗ್ ನೀನ್ ಯಾವಾಗ್ ಮಾಡ್ಕೊಟ್ಟೆ
ಸಣ್ ಇವತ್ತು ಹತ್ ಗಂಟೆಲ್ ಮಾಡ್ಕೊಟ್ಟೆ
ಮತ್ತೆ ಅವಳಿಗ್ ಆಗಿದೆ
ಹ ಹ ಅದು ಒಂದು ಕರೆ ಮುಗ್ದಿದ್ದೆ ಶ್ವೇತನತ್ರ ಮಾತಾಡಿದ್ದಾಳೆ
ಹ್ಮ್
ಹ ಅದು ಬಿಟ್ಟು ಇನ್ನ ನಮ್ ನಾವು ಯಾವಾಗ್ಲೂ ಮಾತಾಡ್ತಿವಲ್ಲ ಆತರ ಆಗ್ಬೇಕಂದ್ರೆ ನಾವ್ ಕಾಯಿಬೇಕಲ್ಲ ಎರಡ್ ದಿನ ಅದಿಕ್ಕೆ ಸುಮ್ನೆ ಆಗಿದೀನಿ ಇವತ್ತೆಲ್ಲಾ ನಾವು ಅವಳಿಗೆ ನೋಡ್ತಿರು ನಮ್ಗೆ ಹೇಳು ಏನಾಗಿದೆ ಅಂತ ಅಂತ ಎಲ್ಲ ಏಳಿದ್ವಿ ಹ್ಮ್
ಸತೀಷು ಒಂದು ಒಂದ್ ಇದ್ ಮಾಡಿದ್ದಾರೆ
ಏನು
ಹ ತಪ್ಪು ಮಾಡಿದ್ದಾರೆ ಹಾಂ
ಗೊತ್
ಹ ಅದುನ್ನ ಭಾಗ್ಯ ಮಾಡಿದರೆ ಅದುನ್ನ ಎತ್ಕೊಂಡ್ ಹೋಗಿ ಈ ನಾನ್ ಈ ತರ ಅಬ್ಸರ್ವ್ ಮಾಡ್ದೆ ಹಾ ಪವಿ ಹೋಗಿ ಕೇಳುಅಂತ ಚೇತ್ ಚೇತನ್ ಅಂದ್ರು ನಾನು ಚೇತ್ ತನ್ಗೆ ಸರಿ ಅಂತ ಆಮೇಲೆ ನಂಗೆ ಕಾರು ಪಮ್ದು ಹುಂ ಅಕ್ಕ ಸ್ವಲ್ಪ ಸ್ವಲ್ಪ ಡೌಟ್ಸ್ ಇತ್ ಇದನ್ನೆಲ್ಲಾ ಕೇಳ್ಕೊಂಡು ಇದನ್ನು ಕೇಳ್ಬಿಟ್ಟು ಬಾ ತಲೆಗೆ ಹುಳ ಬಿಟ್ ಬಾ ಅವರು ಸತೀ ಆಮೇಲೆ ತ್ಕೊಂಡೋಗಿ ಹೋಗತಾರೆ ಅವರು ಅಂತ ಹೇಳಿದ್ರು ನಾನ ಇದ ನಾನೇ ಇದನ್ನ ಕಂಡ ಹಿಡ್ದ ಯಾರು ಪವಿತ್ರ ಅಂತ ಹೇಳು ಅಂತ ಹೇಳಿದ್ರು ಚೇತನ್ ನಿನಿಗೆ ನಾನು ಅದನ್ನ ನಾವು ಹೋಗಿ ಹೇಳ್ದೆ ಅಂದ್ರೆ ನಿನ್ ನಾನು ಫಸ್ಟ್ಗೆ ಕಾರ್ಫ್ಸ್ದೆಲ್ಲ ಕೇಳ್ದೆ ಈಗ ಮೊದಲಿಗೆನೆ ಆದ್ರೂ ಬಗ್ಗೆ ಮಾತಾಡಬಾರ್ದಲ್ವಾ ಅದಕ್ಕೆ ಕಾರ್ ಕೇಳ್ದೆ ಆಮೇಲೆ ಇಟ್ಕೊಂಡು ಏನಂತಿದ್ದಾರೆ ನಾನು ನನ್ ಮಗನ್ನ ಅನ್ವಿಕ್ನ ಸ್ಕೂಲಿಂದ ಬರ್ತ ಕರ್ಕೊಂಡ್ ಹೋಗ್ಬೇಕ ಕರ್ಕೊಂಡ್ ಬರ್ಬೇಕು ಆಮೇಲ್ ಮಾಡ್ತೀನಿ ಅಂತ ಫೋನ್ ಇಟ್ಟವ್ರು ಮತ್ತೆ ಮಾಡೇ ಇಲ್ಲ ನಾನು ಕೇಳು ಇಲ್ಲ ವಿಚೇತನದ ಏನ್ ಅಂತಾರೋ ಏನೋ ಆಮೇಲ್ ನೀನ್ ಬೇರೆ ಕಾಲ್ ಮಾಡ್ದ ನಿನ್ ಆತ್ರರ ಮಾತಾ ಮಾತಾಡ ಕೊಂಡ್ ಈ ಕಡೆ ಬಂದ್ಬಿಟ್ಟೆ ಮತ್ತೆ ಪವಿನು ಕಾಲ್ ಮಾಡ್ಲಿಲ್ಲ ನಾನು ಪವಿ ಹತ್ರ ಹೋಗ್ಲಿಲ್ಲ
ಹೌದಾ ಹೋಗ್ದಿ ಬಿಡುು ಸೋಮವಾರ ಕೇಳ್ಕೊಂಡ್ರ ಆಯ್ತು ಚೇತನ್ಗೆ ಹೇಳು ನಾನು ಅವ್ರು ಮಗನ್ನ ಶಾಲೆಯಿಂದ ಕರ್ಕೊಂಡು ಬರಕೋದ್ಮೇಲೆ ಅವ್ರು ನನ್ಗೇನೋ ನನ್ನ ಮೆಸೇಜ್ಗೆ ಏನೋ ಅವರು ಮತ್ತೆ ರಿಪ್ಲೈ ಕೊಟ್ಟ ಇಲ್ಲ ನಾನ ಏನ್ ಮಾಡ್ಲಿ ಅಂತ ಹೇಳು ನೀನೇನಾದ್ರು ಮಾಡಕ್ಕಾಗುತ್ತೆ ಇಲ್ಲ ತಾನೆ
ಹ್ಮ್ ಏನು ಮಾಡ ಹಾಗಲ್ಲ ಹ್ಮ್
ಹೋಗ್ಲಿ ಬಿಡು ಸೋಮವಾರ ಕೇಳ್ಕೊಂಡ್ರೆ ಆಯ್ತು ಬಿಡು ನೀನ್ ಏನ್ ತಲೆ
ಸೋಮವಾರ ಜಾಸ್ತಿ ಬರುತ್ತೆ ಅನ್ಸುತ್ತಲ್ವ ಕೆಲ್ಸ
ನಾನು ಸೋಮವಾರ ರಜಾ ತಗೊತ್ತಿನಿ
ಹೇಗ ಎನಕ್ ಇಲ್ಲ ಮನೇಲ್ಲೇ ಇರ್ತೀನಿ ನಾನು ಶುಕ್ರವಾರ ನನ್ ರಜೆ ತಗೊಬೇಕಂತ ಅನ್ಕೊಂಡಿದ್ನಾ ನಮ್ಮ ಮನಸಿಗ ಬೇರೆ ಕಾರ್ ಅಲ್ವಾ ತಗೊಂಡ್ ಬಿಟ್ಟರೆ ಎಲ್ಲ ಕೆಲಸ ಮಾಡಸ್ತಾರೆ ಇವಾಗ ಸೋಮವಾರ ಬಂದ ಹಿನ್ ಐದನೇ ತಾರಿಕಾ ಅದ ಇದ ಕೆ ನಾನು ಒ ದು ಹ ಹುಷಾರ್ ಇಲ್ದಿರೋ ರಜಾ ತಗೊಂಡ್ಬಿಟ್ರೆ ತಿರ್ಗಾ ಅದ ರ ಬರೋ ವಾರದಲ್ಲಿ ಒಂದು ಮೆನ್ಸ್ಚುರಲ್ದು ರಜಾ ತಗೊಂಬೋದು
ಏನ್ ಗೊತ್ತ ನಾನು ಈ ತಿಂಗಳು ಒಂದನೇ ತಾರೀಕು ರಜಾ ತಗೊಂಡಿದ್ದೆ ಈಗ ಮದ್ವೆೆಗೆ
ಹ್ಮ್
ಬುಧುವಾರ ಗುರುವಾರ ಈಗ ಮುಂದಿನ ವಾರ ಈಗ ಬರುತ್ತೆ ತ್ತಲವಾರ ಈಗ ಬರೋ ಹ್ಮ ಹ ಬುಧವಾರ ಗುರುವಾರ ಎರಡ ದಿನ ರಜೇ ತೊಗೊಳ್ಳೋಣ ಅಂತ ಇದ್ದ
ಹೌದು ತಗೋ ಪರವಾಗಿಲ್ಲ ಏನಂತ ತ್ತೆ ಯಾರ್ ಬೇಡ ಅಂತಾರ ನಿನ್ಗೆ
ಹ್ಮ್
ಏನು ಆಗಲ್ಲ ತಗೋ
ಹ್ಮ್ ಸತೀಶ್ ಯಾಕೆಗಲ್ಲ ಪ್ರದೀಪ್ ಯಾಕೆ ಅಂತ ಕೇಳ್ತಾರೆ
ಕೇಳ್ಧಷ್ಟು ನಮ್ಮ ಮಾವನ ಮಗಂದ ಇದೆ ಮಾವನ್ ಮಗಂದೆ ಮದ್ವೆ ಅಲ್ವಾ ಅದನ್ನೇ ಹೇಳ ಹೇಳು ಹ ಮೈ ಕಸಿನ್ ಎಂತ ಮದ್ವೇ ಇದೆ ನನ್ಗ ಲಿವ್ ಕೊಡಿ ಕೊಡ್ತಾರೆ
ಬೆಳಗ್ಗೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತ ನೈಟ್ ಉಟ್ಕೊಂಡ್ರೆ ಚೆನ್ನಾಗಿರುತ್ತ
ಬೆಳಗ್ಗೆ ಉಟ್ಕೋ ಚೆನ್ನಾಗಿರುತ್ತೆ ನೀನು ಎರಡು ರಾತ್ರಿಗೂನು ಸೀರೆ ಬೆಳಗ್ಗೆಗೂನು ಸೀರೆ ಅಂತ
ಇಲ್ಲ ಯಾವ್ದಾದ್ರು ಒಂದ್ ಟೈಮ್ ಆಗ್ ತಿನಿ ಅದಕ್
ಸೀರೆ ಬಾ ಸೀರೆ ಸೀರೆ ಬಂದು ಬೆಳಗ್ಗೆ ಹೊತ್ತ್ ಹಾಕ್ಕೋ ತುಂಬಾ ಚೆನ್ನಾಗಿರುತ್ತೆ.
ಹ್ಮ್
ಮತ್ತೆ ನಾನು ಒಂದು ವೀಡಿಯೋ ಕಳ್ಸಿದೆ ಅಲ್ಲ ಆಥರ ಎಲ್ಲ ಮಾಡಕೆ ಕೆ ಆ ಟ್ರೈ ಮಾಡೋದು
ಹೌದು ಮಾಡ್ತೀನಿ
ಚೆನ್ನಾಗಿರುತ್ತೆ ನಾನು ನಿನಿಗ್ ಅಂತಾನೇ ಕಳ್ಸಿದ್ದೀನಿ ಇಲ್ಲ ನಾನ್ ಇಟ್ಕೊಂತಾ ಇದ್ದೆ ದಂಟ ಕಳ್ಸಿದ್ದೀನ್ ಅಂದ್ಮೇಲೆ ನಂಗ್ ಮಾಡ್ಬಿಟ್ ನಂಗ್ ಕಳ್ಸ್ ಬೇಕು
ಸರಿ ನಾನು ಆತರ ಫೋಟೋ ಎಲ್ಲ ಇಡ್ಕೊಂಡ್ ಬರ್ತೀನಿ ನೀನ್ ನಂಗ್ ಮಾಡ್ಕೊಡು
ಮಾಡ್ಕೊಡ್ತೀನ್ ಆಯ್ತು ಅದ್ರಲ್ಲೇನಂತೆ ನೀನ್ ಫೋಟೋ ಎಲ್ಲ ಹಿಡ್ಕೋಮ್ ಬಾ ನಾನ್ ತಂದ್ ಕೊಡ್ತೀನಿ
ಹ್ಮ್
ಅದನ್ನಾನೇ ನೋಡು ಕ್ಲೀನಾಗೆ ಹಂಗೇನೆ ಎಲ್ಲ ಮಾಡ್ ಒಂದ್ ಸ್ವಲ್ಪ ವಿಡಿಯೋಗಳು ಬೇಕು ಫೋಟೋಗಳು ಬೇಕು ಇಲ್ಲಾಂದ್ರೆ ಆಗಲ್ಲ
ಸರಿ
ಹ್ಮ್ ನಿನಿಗಂತ್ ತನೇ ಕಳ್ಸಿದ್ದೀನಿ ನಮ್
ಏನ್ ಗೊತ್ತಾ ನಿಮ್ ಸ್ಯಾರಿ ಇದಕ್ಕೆ ಒಂದೇನನ್ ದ್ರೂ ನೇಮ್ ಇಟ್ಕೊಳ್ರಿ
ಅ ಅದು ಅವರು ಬಂದು ಆ ಅವ್ರು ತುಂಬಾ ವರ್ಷ ಇಂದ ಮಾಡ್ತಿರೋದಲ್ಲ ನಮ್ ದೊಡ್ಡಪ್ಪಾ ಅವ್ರ್ ಬಿ ಹೆಸರಿಲ್ ದಿರಾನೇ ಆಹ್ ಫೇಮಸ್ ಆಗ್ಬಿಟ್ಟಿದ್ದಾರೆ ಆಯ್ತಾ ಅದಕ್ಕೆ ಅವರು ಮನೆಯಲ್ಲೇ ಬಂದೇ ತಗೊಂಡ್ ಹೋಗ ಗದುುವಸ್ೆ ಈಗ ನಾ ಅವ್ರ ಏನಾದ್ರು ಅಂಗಡಿ ಎಲ್ಲಾ ಇಟ್ಕೊಂಡು ಹೆಸರೆಲ್ಲಾ ಇಡ್ತಾರೆ ಅಂದ್ರೆ ಒಂದ್ ಅಂಗಡಿ ಇಡ್ತಾ ಇದ್ದಾರೆ ಅವರು ಈಗ ಈಗ್ ಶುರು ಮಾಡಾರೆ ಇದರೆ ನಮ್ಮಣ್ಣ ಅ ನಮ್ ಆ ನಮ್ದೊಡ ಪ್ಪಾ ಈತಾನೆ ಅವರು ಸೊಸೆಗೆ ಮಗುವ ಆಗಿದ್ಯಾ ಆ ದರಲ್ಲೆಲ್ಲ ಅವರು ಟೈಮ್ ಮಾಡ್ಕೊಳಕ್ ಆಗ್ತಾ ಇಲ್ಲ
ಹ್ಮ್
ಹ ಅದಕ್ಕೆ ಅವರು ಒಂದು ಅಂಗಡಿ ಶುರು ಮಾಡ್ತಾರೆ ಇನ್ನೊಂದು ಆರು ತಿಂಗಳಲ್ಲಿ ನ ನಂಗ ಶುರು ಮಾಡಿ ಒಂದ್ ಹೆಸರೆಲ್ಲ ಇರ್ತಾರೆ ಅದಕ್ಕಿನ್ನ ಮುಂಚೆ ಅಂದ್ರೆ ಅವರು ಆಹ್ ಮನೆಯಲ್ಲೇ ಮಾಡಕೊಂಡು ಸುಮ್ಮ್ನೆ ಆಗೋಗ್ತಾ ಇದ್ರು ಈಗ ಕಡೆ ಮಾಡ್ತಾರೆ
ಹೌದಾ ಹ್ಮ್
ಅದೆಲ್ಲ ಅಂತ ಅಂತ ಆದ್ರೆ ನಮ್ಮ ಮತ್ತೆದು ಇದೆ ಆ ಶ್ವೇತಾ ಎರಡು ಸೀರೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ನ ನಿಮ್ಮ ಕಳಿಸ ತಿದಾಳು ನಿಮ ನೀನು ಅದರಲ್ಲಿ ಆ ವಾಟ್ಸಆಪ್ ಗ್ರೂಪಲ್ಲಿ ಇದೆಯಾ ಅದರಲ್ಲೇ ಎರಡು ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ
ಅದೇ ಮೊದ್ಲಿಗ್ ನೀನ ಒಂತೋರ್ಸದೆ ಚೆನ್ನಾಗಿದೆ ಅಂತ ಅದೊಂದ್ ಮೆ ಇ ಇನ್ನೊಂದ ಯಾವ್ದ ಹೇಳು
ಇನ್ನೊಂದು ಬಂದು ಒಂಥರ ಕಲರ್ ಇದೆ ಅದು ಮರ್ತೋಗಿದ್ದೀನಿ ನಾನು ಎಷ್ಟೊಂದ ನೋಡ್ಬಿಟ್ಟಿದೀನಲ್ಲಾ ಹತ
ಹ್ಮ್ ನಂಗ ಮೊದ್ಲೆೇ ನೀವ್ ಹೇಳಿದ್ದೀ ನಾ್ ನಿಮ್ಮ ಹತ್ರ ತಗೊತಿದ್ವಿ ಮದ್ವೆೆಗೆಲ್ಲ
ತ್ತು ಸರಿ ಇರು ನಮ್ಮಮ್ಮ ಕರೀದ ಇದಾರೆ ಬದ ಸ ತಿನ್ನು ಅಂತ ಬ ಬಂದ ಮಾಡ್ತ.
ಹಾ ಸರಿ ಬಾಯ್ ಹ್ಮ.